ಹಲೋ
ಹಲೋ
ಹಲೋ ತ್ರಿವೇಣಿ
ಹ್ಹ್ ರಾಧಾ ಊಟ.
ಊಟ ಆಗ್ಯದ ನೋಡ ನಿಮ್ದು.
ನಮ್ದು ಊಟ ಆಯ್ತವಾ ಮುಕ್ಕೊಬೇಕಂತ ಮಾಡಿದ್ವಿ.
ಹಾ ಆರಾಮ ಅದಿರು.
ಆರಾಮಿದಿವಿ ನೀವು ಆರಾಮಿದಿರಿ.
ಹ್ಮ್ ನಾವ್ ಆರಾಮವ.
ಹೌದಾ ಊಟ ಏನ್ ಮಾಡಿದೀರ ಸ್ಪೆಷಲ್.
ಏನು ಸ್ಪೆಷಲ್ ಏನ್ ಮಾಡಮ್ಮವ್ವ ಇವತ್.
ಹ್ಮ
ರೋಟ್ಟಿ ಬದನೆಕಾಯಿ ಪಲ್ಲೆ ಅನ್ನ ಸಾಂಬಾರ. ಹುಡುಗುರ್ಗಿ ಬಾಕ್ಸ್ ಇದು ಕಟ್ಟಿದ್ವಿ ಚಪಾತಿ.
ಮಾಡಿದ್ರನು. ಹುಡುಗರು ಊಟ ಮಾಡ್ತಾವ ಅಂದಂಗತ್ ಪಲ್ಲೆ ಚಪಾತಿ ಊಟ ಮಾಡ್ತ
ಚಪಾತಿ ಮಾಡ್ತೀವಿ.
ಉಣುಥಾರೇನು.
ಹ್ಮ್ ನಿಮ್ ಹುಡುಗುರು ತಿನ್ನಲ್ಲ ಚಪಾತಿ.
ಉಣತಾರ ಕಡಿಮೆ ಜಾಸ್ತಿನೇ ಅನ್ನ ಊಟ ಮಾಡ್ತಾರ ಅವರು.
ಹೌದಾ ರೊಟ್ಟಿ ಚಪಾತಿ ರೂಢಿ ಹಾಕ್ಬೇಕು ಮಕ್ಳಿಗೆ.
ಹ ರೊಟ್ಟಿ ಚಪಾತ್ ಉಣ್ತಾರ ಕಡಿಮಿ ಅಷ್ಟೆ.
ಹೌದಾ ಒಂದ್ ಟೈಮ್ ಅಂದ್ರ ಅನ್ನ ಬಾಳ್ ಕೊಡ್ಬೇಡ ನಿಮ್ ಚಿನ್ನಗ್ ದಪ್ಪ ಆತಾಳ
ಹ ಹೌದು ಅನ್ನನೇ ಊಟ ಮಾಡ್ತ ಮಾಡ್ತಾಳ ರೊಟ್ಟಿ ಬೈದ ಬೈದು ಊಟ ಮಾಡಿಸಬೇಕು.
ರೊಟ್ಟಿ ಇತಂದ್ರ ರೊಟ್ಟಿ ತಿನ್ಸು ಅನ್ನ ಸ್ವಲ್ಪ ಕಡಿಮೆ ಮಾಡ್ಸು
ಹ್ಮ್ ಹ ಬೈದ್ ಉಣಸ್ತೀನ್ ಹಂಗ ರಾತ್ ಇಟ್ಟ ಕಲಾಸ ಆಗಿತ್ ಅಂತ ಮಾಡಿಲ್ಲ.
ಹಾ
ಹಿಟ್ಟು ಕಲಾಸ್ ಆಗತಿ ಇವತ್ ಮಾಡಿ ನಾನು ಬೀಸ್ಕೊಂದೀ ಬಂದಿ ನಾನು.
ಹೌದಾ ಅಣ್ಣ ಹೋಗ್ಯಾರ ಡ್ಯೂಟಿಗ.
ಅವರು ಬೆಂಗ್ಳೂರ್ಕ ಹೋಗ್ಯರ ನೋಡ್.
ಹ್ಮ್
ಬೆಂಗ್ಳೂರ್ ಗೆ ಹೋಗ್ಯರ ಬಂದಿಲ್ಲ ಇನ್ನ. ಕೆಲ್ಸ ಏನಿಲ್ಲ ಮನೆಗೆ ಇದ್ದೀನಿ ಇನ ಯಾವ ಕೆಲ್ಸಾನೂ ಇಲ್ಲ ಏನಿಲ್ಲ.
ಹ್ಮ್
ಸುಮ್ಮನೆ ಮನೆಗೆ ಮಕ್ಕಳಿಗೆ ಸಾಲಿ ಕಳ್ಸೋದು ಮಾಡೋದು.
ಹಾ
ಮನೇನ ಕೆಲಸ
ಹುಡುಗರು ನಾಷ್ಟ ಕಟ್ಟೊಂಡ
ಹ ಇಲ್ಲ ಅವ್ರ ಗೋರ್ಮೆಂಟ್ ಸ್ಕೂಲ್ ಅಲ್ಲ ಅಲ್ಲೇ ಊಟ ಮಾಡ್ತಾರ.
ಹೌದಾ ಊಟ ಚೆಂದ ಇರ್ತದಂತ ಹ್ಮ್.
ಊಟ ಚಲೋ ಇರ್ತದ ತಿಂತಾರ ಎಗ್ ಪಿಗ್ ಅದು ಎಲ್ಲ ತಿಂತಾರ ಅವ
ಹ್ಮ್ ಕುದಿಸಿ ಕೊಡ್ತಾರೇನ್ ಸಾಲ್ಯಗ ಕೊಡ್ತಾರ ತತ್ತಿಯದು.
ಕೊಡ್ತಾರ ಅಂದ್ರೆ ಇನ್ನ ಸ್ಟಾರ್ಟ್ ಮಾಡಿಲ್ಲ ಅಂತ್ ತತ್ತಿ ಕೊಡಾಕ.
ಹಾ ಹಾ ಹಾ ಹಾ.
ಅಥವ ನೋಡ್ತಾರಲ್ಲ ಅಲ್ಲ ರೇಷನ್ ರೂಮ್ನಾಗ ಎಗ್ಗೆಲ್ಲ ಕೊಡಲ್ಲಗ್ಯಾರ
ಇದು ಜೂನ್ ತಿಂಗಳಿಂದ ಬರ್ತದಲ್ಲ ಅವ್ರಿಗೆ ರೇಷನ್. ಹ ಹಂಗಂದ್ಮೇಲೆ ಅಂದ್ರೆ ಎಲ್ಲಾ ಮಕ್ಕಳ ಬರ್ಬೇಕಲ್ಲ ಅದಕ್ಕ ವೇಟ್ ಮಾಡಕತ್ತ ಇರ್ಬೇಕು
ಹಾ ಏನೋ ಒಂದ್ ಇದ್ದಿರ್ಬೋದ ಆದ್ರ ಇಲ್ಲಂತ ಊಟ ಮಾಡ್ತಾರ ರೈಸ್ ಮಾಡ ಅನ್ನ ಮಾಡಿರ್ತಾರ ಅನ್ನ ಸಾರು ಒಂದ್ ದಿವ್ಸ ಪಲವು
ಹಾ
ಇವತ್ ಸ್ವೀಟ್ ಕೊಟ್ಟಿದ್ರು ಮಕ್ನಿಗೆ
ಹೌದಾ ಹ ಹಾ ಈ ತಿನಿಸುಗಳು ಇರ್ತವಂದಂಗ ಆಯ್ತು
ಹಾ ಒಮ್ಮಮ್ಮ ಬಾಳೆಹಣ್ಣು ಇರ್ಲಿಲ್ಲ ಅಂತಂದ್ರ ಬಾಳೆಹಣ್ಣನು ತುಟ್ಟಿಗೆ ಅವಗೆಲ್ಲ
ಹೌದಾ
ಹ್ಮ್ ಅದಕ್ಕೆ ಸ್ವೀಟ್ ಕೊಟ್ಟಿರ್ಬೋದ ಏನ ಅಂತ ನನ್ಗನ್
ಹಾ ಹಾ ಹಾ ಶರಿಯಾದದು ಮಾಡ್ತಾರನಾ
ಹಂಗಲ್ಲ ಆ ಉಂಡಿ ಬೋನಿದ್ ಉಂಡಿ ಇರ್ತದಲ್ಲ ಅದು ಬೋಂದದುಂಡಿ ಕೊಟ್ಟ
ಹಾ ಹೌದಾ ಈನ್ ನಿಮ್ ಕಡೆ ಬುಂದೇದುಂಡಿ ಸ್ಪೆಷಲ್ ಮಾಡ್ ನಾ ಎಷ್ಟು ಹೆಂಗ ಹೆಂಗ್ ಕೊಡ್ತಾರ ಕೆಜಿ ಗಟ್ಲೆ ಕೊಡ್ತಾರಾ ಒಂದೆರಡು ಕೆಜಿನ್ ಬೇಕಾದ್ರೂ ಕೊಡ್ತಾರ ಹ್ಮ ಸ್ವಲ್ಪ ಮಾಡಿಸಿ ಕೊಡ್ಬೇಕಕ್ ನ ನಮ್ಗ
ನಂಬಲ್ಲಿನ ನಿಂತಾನೇ ಎಲ್ಲಾ ಬೇಕರಿಗಳಿಗೆ ಸಪ್ಲೈ ಆತ
ಹೌದು ಅದೇ ಮೊನ್ನೆ ನಾನ್ ಇದಕ್ ಬಂದಾಗ ಫಂಕ್ಷನ್ ಬಂದಾಗ ಸ್ವೀಟ್ ಚೆಂದ ಇತ್ತದು
ಹೌದೌದು
ಹಂಗೆಲ್ಲ ನೀನು ಹಂಗಂತ ಹಾ
ಸ್ವೀಟ್ ಬಾಂದ ಸೇವಾ
ಹಾ ಹಾ ಎಲ್ಲ ನಿಮ್ ಕಡೆ ಹ ಫೇಮಸ್ ಅದೇನ ಅಲ್ಲಿ ಹ್ಮ
ಹಾ ಫೇಮಸ್ ಅವರು ಶೇಡ್ಜಿ್ದ ಹಾ ಕ ನಿನ್ ಬಂದಾಗ ಹೇಳು ತರಾಮಂತ
ಹಾ ಬರ್ತೀನಿ ಈಗ ಅರುಣ್ ಬರ್ತೀನಿ ಅಂದಾನ ಬಂದು ಸ್ವಪ್ನೆಂದು ಮಾತಾಡ್ಸ ಬರ್ತೀನಿ
ಹೌದಾ ಯಾವಾಗ್ ಬರ್ತೀನಿ ನಾನು
ಬರ್ತೀನಿ ನಂದಾನ ಬಂದಂದ್ರ ನಿಮಮ್ಮ್ ಮನೆಗ್ ಬರ್ತೀನಿ ಬಂದು ಸ್ವಲ್ಪ ಮಾತಾಡ್ಸ ಅದನ್ನ ಕೇಳಿ ಬರ್ತೀನಿ ಹುಡುಗರ್ರಿಗೆ ಅದು ಬೆಟ್ಟಿ ಹತೀನಿ ನಿಮ್ ಹುಡುಗರ
ಬಾ ಬಾ ಬಾಳ ದಿವ್ಸ ಆಯ್ತು ನೀನು ಬಂದ
ತ್ತ ಅಲ್ಲಿಗೆ ಬರ್ಬೇಕಕ್ ಎರಡ್ ದಿನ ಅಂದ್ ಬರದೇ ಆಗ್ಲಿಲ್ಲವ
ಬರ್ರಿ ಬರ್ರಿ ಅಂದೆ ನೀವು ಬರ್ಲಿಲ್ಲ ಬರ್ಲ ಇಲ್ಲ ನೀವು
ಹ್ಮ್ ಬರ್ತೀವಿ ನೋಡಮ ಶನಿವಾರ ರವಿವಾರ ಸೂಟಿ ಇರ್ತದಲ್ಲ ಅವಾಗ ಇದ್ದು ಹ್ಮ ಹುಡುಗುರ್ಗ ಜರಾ ಖುಷಿ ಆಗ್ತದ
ರವಿವಾರ ದಿವ್ಸ ಮತ್ತೆ ಸಾಯಕಾಲ ಹಾಕತಿರಂತ
ಅಷ್ಟೇ ಮಾಡ
ಮತ್ ಸಾಯಂಕಾಲ ಹೋದ್ರ ನಡೀಿತೇತ್ ಮತ್ತ
ಚಿನ್ನದದು ಆರಾಮ ಅದಳ
ಆರಾಮ್ ಅದಾರ ಬರೀ ನಾವೇ ಬರೋದ್ಯ ನೀವು
ನಾವು ಬಂದಿವ ಅಲ್ಲ ಮೊನ್ನೇನೆೇ ಬಂದೀಿವವಿ
ಬಂದಿರರಿ ಇಲ್ಲ ಆದ್ರೆ ನಮ್ಮ ಮಕ್ಳಿಗೆ ಕರ್ಕೊ ಬಂದ್ ನಿಮ್ ಮನ್ಯಾಗರಿ
ಹಾ ಹಾ ಹಾ ನಮ್ ಮಕ್ಳ ಕರ್ಕೊ ಬಂದ್ ನಿಮ್ ಮನೆಾಗ ಇರ್ತೀವಿ ಎರಡು ದಿನ ಶನಿವಾರ ರವಿವಾರ ಎರಡು ದಿನ ಇರ್ತೀವಿ
ಬರರಿ ಬರರಿ ಬರ್ರರಿ ಈ ಕಡೆ ಎಲ್ಲಾ ನಾವು ಹೋಗೋಣ ಮ ಮಕ್ಕಳಿಗೆ ಇಲ್ಲಿ ಛಾಯಾ ಭಗವತಿ ಅಂತ ಒಂದು ಪ್ಲೇಸ್ ಐು ನಾರಾಯಣಪುರ ಹತ್ರ ಈಗೆಲ್ಲ ಮಳೆ ಚಂದ ಐತಿ ನೀರುದು ಚಂದ ಹರಿತಿರ್ತಾವ ಆ ಬುತ್ತಿ ಕಟ್ಕೊಂಡ್ ಹೋಗಿ.
ಖುಷಿ ಆತದ್ ನಮ್ ಮಕ್ಳಿಗ್ ಬಾಳ ಇಷ್ಟ ಅದ ಹೋಗೋದು.
ಹೋಗೋಣ ಬರೇ ನಮ್ದ ಇವು ಅಷ್ಟ್ರ ಬರ ಮಾತಿ ಆಗೇತಿ ಹೋಗೋದೇ ಆಗಲ್ಲಗೇ. ಅ ಇಲ್ಲ ನಾರಾಯಣ್ಪುರ್ ತನ ಬಸ್ ಇರ್ತಾವ ಅಲ್ಲಿಂದ ಆಟೋ ಹೋಗ್ತಾವ.
ಹಾ
ಆ ನಾರಾಯಣಪುರ್ಕ್ ಹೋದ್ರ ಅಲ್ಲಿಂದ ಆಟೋ ಸಿಗ್ತಾವ ಆಟೋ ಒಳ್ಗಡೆ ಬಿಡ್ತಾರ.
ಹ್ಮ್
ಹ ಆಟೋ ಮಾಡ್ಕೊಂಡ್ ಹೋದ್ರ ಆ್ತ ಅಲ್ಲಿ ಒಂದ್ ದಿವ್ಸ ಎಲ್ ವಿಚಾರ ಮಾಡ್ರಿ ನಿಮ್ ಅಕ್ಕ ನೀವು ವಿಚಾರ ಮಾಡ್ರಿ ನಿಮ್ಮ್ ಅಕ್ಕನ ಮಕ್ಳು ನಿನ್ ಮಗ.
ಹಾ
ನಮ್ಮ ಮಕ್ಳು ಕೂಡಿ ಹೋಗಕ್ ಬರ್ತಿವ್.
ಬರ್ತವಿ ಹೋಗಮ್ಮ ಅಲ್ಲಿ ಹೋಗಿ ಬರಮ್ಮ ಆಯ್ತಾರ ಅದು ಇತ್ತ ಅಂದ್ರ ಇನ್ತತಲ್ಲಾ. ರವಿವಾರ ದಿನ ಹೋಗಮ್ಮ ಅವ್ರಿಗೂ ಫ್ರೀ ಆತದ. ಹೌ ಬಾರಾಮ್ರಿ ಹ್ಮ್. ಅಣ್ಣ ಬಂದಿದ್ರ ಅಂದ್ರ ನಡೀತದ್ ಮತ್ತ.
ಹಾ ನಡೀತದ ಅವ್ರು ಇನ್ನ ನಾಳೆ ಸಾಯಂಕಾಲ ಬರ್ತೀನಿ ಅಂತ ಹೇಳ್ಯಾರ್. ಅವ್ರದು ಡೌಟ್ ದುಡತಿರ್ತಾರಲ್ಲ ಅವ್ರ ಯಾವಾಗ್ ಬರ್ತಾರ ಅವ್ರ ಜೊತೆಗ್ ಬರ್ಬ ತ್ ಹೋಗಂದಾಗ ಹೋಗ್ಬ ಬರ್ತಿ ಮಕ್ಕಳಿಗೆ ಕರ್ಕೊಂಡ್ ಬರ್ತ ನಿಮ್ದ ಹೆಂಗ್ ನಡ್ದದ.
ಪ್ರೀತಮ್ ಹ್ಮ್ ಪ್ರಥಮದ ಅರಮದಾನ. ಬರೆದು ಅದು ಮಾಡ್ತಾನ.
ಮಾಡ್ತನ ಅವ್ನು.
ಮಗ್ಗಿದು ಎಲ್ತಾನ ಬರ್ತಾವ್.
ಅವ್ನಿಗೆ ಈ ಹದ್ನೆಂಟ್ರ ತನೆನೋ ಬರ್ತದ ಅವ್ನಿಗೆ.
ಹೌದಾ
ಹದ್ನೆಂಟ್ರ ತನ ಹೇಳ್ತನ. ಆರ್ನೇ ಕ್ಲಾಸ್ ಆನ್. ಆರ್ನೇ ಕ್ಲಾಸ್ ಅದನ. ಸ್ವಲ್ಪ ಅವ್ನು ಸ್ಲೋತ ಸ್ವಲ್ಪ ಸ್ಲೋ ಆದ್ರ. ಬೆಟರ್ ಈಸಲ ಅವ್ನದು.
ಹಾ ಓದಾಕ್ ಖರ್ಚು ಜರ ಚಂದಗೆ. ಮಗ್ಗಯದು ಆ ಮುಂಜಾನೆ ಜಲ್ದಿ ಏಳ್
ಇಲ್ಲ ಅ ನಾ ಎಬ್ಸತನೇ ಹೇಳಂಗಿಲ್ಲ ಅವ್ನು.
ಹ್ಮ್ ಎಬಿಸ್ ಎಬಿಸ್ ಒದ್ಸು.
ಬ್ ಸತನ ಆರ್ ಗಂಟೆ ಹಿಂಗೂ ಒಂದೊಂದ್ ಸರ್ತಿ ಏಳು ಗಂಟೆಗ್ ಅದ್ ಹೆಬ್ಸೀರ್ ತಿನಿ ಯೋಳ್ ಗಂಟ್ ಕೆದ್ದು ಈಕಿ ಚಿನ್ನು ಎಕ್ಸಸೈಜ್ ಮಾಡ್ತಾಳ.
ಹಾ
ಸ್ವಲ್ಪ ವಾಶ್ರೂಮಿಗ್ ಅದು ಹೋಗ್ ಬಂದ್ಮ್ಯಾಗ ಎಕ್ಸರ್ಸೈಜ್ ಮಾಡ್ತಾಳ.
ಹಾ
ಎಕ್ಸಾರ್ ಯೋಳ್ ಗಂಟೆಗ್ ಯದ್ಲಂದ್ರೆ ಒಂದ್ ತಾಸ ಮಾಡ್ತಳ್.
ಪಾ
ಓ ಮಾಡಿ ಒಂದ್ ಸ್ವಲ್ಪ ಫ್ಯಾಟ್ನೆಸ್ ಇಳಿತದ. ಹಾ ಮಾಡ್ತಾಳ್ ಜೀರ್ಗಿ ಆ ಜೀರ್ಗಿ ನೀರ್ ಕುಡಿತಾಳ್ ಸ್ವಲ್ ಜಿರ್ರಿಗಿ ನೀರ್ ಕುದಿಸ್ ಕೊಡ್ತಿನ್ ಅಕಿಗಿ.
ಹೌದಾ ಹ ಅದ್ರ ಜೊತೆ ಅಲ್ಲಾ ಸ್ವಲ್ಪ ಹಾಕು ಜೇನ್ ತುಪ್ಪ ಹಾಕು.
ಅದ್ರ ಗಲ್ಲ
ಹ್ಮ್
ಅಲ್ಲಾ ಹಾಕದ್ರೆ ಸ್ವಲ್ಪ ಹೀಟ ಆಗ್ತದ ಅಂತ. ಹಾ ಕೈ ಕೈ ಹತ್ತುಕೊಂತಾಳ ಇಲ್ಲ ಆಕಿ ಈಗ ಒಂದ್ಸತಿ ಜೇನು ತುಪ್ಪ ಹಾಕಿದ್ದೆ ಅದ್ರಾಗ.
ಹಾ
ಹ ಸ್ವಲ್ಪ ಕಹಿ ಕಹಿ ಹತ್ತದ ಅಂತ ಅಂತಾಳಕಿ
ಏ ಆ ರೂಢಿ ಮಾಡ್ಕೋಬೇಕು ಸ್ವೀಟ ಇರ್ತದಲ್ಲ ಅದೇನು
ಹೌದು ಹ್ಮ್ ಅಂದ್ರೆ ಜೀರ್ಗಿ ಮತ್ತ ಜೇನು ತುಪ್ಪ ಎರಡು ಮಿಕ್ಸ ಸ್ವಲ್ಪ ಇಸ ಇಸ ಆಗ್ತದ
ಹಾ ಬರೇ ಬಿಸಿನೀರು ಜೇನ್ತುಪ್ಪ ಮಿಕ್ಸ್ ಮಾಡ್ಕೊಂಡ್ ಕುಡಿಯಣ.
ಅಭಿಪ್ರಾಯ ಮಾಡಸಲಿಕ್ಕು
ಹ ಇಲ್ಲಾಂದ್ರೆ ನಿಂಬೆಹಣ್ಣು ನೀರು ಬಿಸ ನೀರು ನಿಂಬೆಹಣ್ಣು ತುಪ್ಪ ಎಲ್ಲಾ ಸೇರ್ಸ ಕುಡಿಯನ್ನು ಒಂದಿನ ಹಂಗ ಕುಡಿನ ಒಂದು ಹದಿನೈದು ದಿನ ಒಂದ ದಿನ ಹದಿನೈದು ದಿನ
ನೀರು ನಿಂಬೆ ಹಣ್ಣು ಕುಡಿದ್ರೆ ಏನಾಗತ್ತ
ನೀರು ನಿಂಬೆ ಹಣ್ಣು ಕುಡಿದ್ರೆ ಸ್ವಲ್ಪ ಇದ ಆಗ್ತದ ದಪ್ಪ ಇದ್ದಿದ್ದು
ಹೌದು ನಮ್ಮ ಅಣ್ಣ ನಮ್ಮಣ್ಣ ದಿನಾಲು ಕುಡಿತನ ಅಂತ
ಹೌದ ಅಣ್ಣಗ ಅರಾಮ ಅಗ್ಯಾದ ಹಾ
ಆರಾಮಗ್ಯದ ನಾನು ಮೊನ್ನೆ ಕೇಳ್ದಾ ಮಾಡಾಕತ್ತ ನಾ ಔಷಧಿ ಕೊಟ್ರತ ಒಂದ ಯಾವ್ದ
ಹ್ಮ್
ಔಷಧಿ ಟ್ಯಾಬ್ಲೆಟ್ ಕೊಟ್ಟರತ ಎರಡು ದಿವ್ಸದ್ದು
ಹ್ಮ್
ತೊಗೊಳಕಾತನ್ ಅವನು ಚೊಲೋ ಆಗ್ಯಾನ ಅವಾಗೆಲ್ಲಾ ಲೇಟ್ ಆಗಿ ರಾತ್ರಿಮಾಲಾ ಹ್ಮ್ ಹೇಳ್ತೀನ ನಾನು ಆದಷ್ಟು
ಊಟದಾಗ ಬಳ್ಳೂಳಿ ಅಲ್ಲ ಇಂತ ಜಾಸ್ತಿ ತಿನ್ನೋನು
ಹ್ಮ
ಹಿಂತದು ತಿನ್ಬೇಕು ನೀಶಾನು ಇದು ಕುಡಿತಾಳ ಅಂತ ಹೇಳಿದ್ಲು ಉಳಿ ಕಟ್ಟ ಅದು ಕುಡಿತೀನಿಯ ಆಂಟಿ
ಹ್ಮ್
ಚಲೋ ಅಂದ ಚಲೋನೋಡ ತಂಪು ಅದು ಉಳ್ಳಿ ಕಟ್ಟ ಕುಡಿದು
ಹೌದೌದು ಹುರುಳ್ಳಿ ಚಲೋದು
ಹುಳ್ಳಿ ಹುರಿಬೇಕು ಹುರ್ದು ಮಿಕ್ಸರ್ ಪೌಡ್ರ ಮಾಡಿ ಒಂಟೈಮ್ ಹಚ್ಚುವಾದಾಗ ತಿನ್ಬೇಕು ಅಂತಂದ
ಹೌದು ತಿಂತಾಳಂತಾನೆಕಿ ಇಲ್ಲ ಬಾಳ ಚೆಂದ ಬರುತ್ತದ ವಾಸನಿ
ಹ್ಮ
ಅಲವ ಹುರಿದಿರ್ತೇವಲ್ಲಾ ಹ ಚಂದ ಬರ್ತೈತದ ಹುರ್ದು ಇದು ಬತಾರ
ನಾವು ಮಾಡ್ಬೇಕತ್ ಮಾಡಿನಿ ಹಂಗ ನೀನು ಮಾಡ ತಂಪಾತದತ್ ನೋಡ ಅದು
ಹ್ಮ ಹೌದು ಮಾಡ್ಬೇಕ ಇರ್ದಾದ್ರೆ ನಾನು
ಹ್ಮ್
ಇ ಕಾಯಿಪಲ್ಲೆ ದಿನಸ ಅ ಕಾಯಲ್ಲ ದಿನಸ ಅದು ಮಾಡ್ರ ನನ್ ಮಕ್ಳು ತಿನ್ನಂಗಿಲ್ಲ ಇವೆಲ್ಲ ಏನ್ ತಿತ್ತವನಂಗ ಆಗೆದ್
ಹ ಅವ ಹುಡುಗರ್ರಿಗೆಲ್ಲಾ ನೀ ಮಾಡ್ಕೊ ಕುಡಿ ಅಣ್ಣ ಕೊಡು ನಿಮ್ ಮನಾಗ ವಯಸ್ಸಾದ ಮುದುಕೂರಿ ಕೊಡ ಅತ್ತೀಮವುಗ
ಅವರು ರಾಗಿ ಗಂಜಿ ಕುಡಿತಾರ ಬೆಳಗ್ಗೆ ಹ್ಮ್
ಹ್ಮ್ ಆಯ್ತಾ ಹಾ ಇರ್ಲಿ ಹ